ಅಲೋ ಹಲೋ ಏನ್ ಮಾಡ್ತಾ ಇದ್ದೀರಾ ನಮ್ದು ಹಟಾ ಆಡ್. ದವು ನೀವು.
ಹಾ ನಾವು ಆಟ ಆಡಕ್ವಿ ಇವಾಗ.
ಹೌದಾ.
ಹ್ಮ್.
ಹ್ಮ.
ಹ್ಮ್.
ಇದು ನಿಮ್ಗೆ ಒಂದು. ಪ್ರಾಜೆಕ್ಟ್ ಕೊಟ್ಟೀರಂತೆ. ಮಾಡಿದರಾ ಅಂದ್ರೆ ಗಿಡಗಳು ಯಾವ ರೀತಿ ಬೆಳ. ಗತವಲ್ಲ ಅಂತೇಳಿ.
ನಮ್ಗ.
ಹಾ.
ನಮ ಮಾಡಿದ್ದೀವಿ.
ಮಾಡಿದರಾ ಗಿಡಗಳು ಅದ್ರ ಬಗ್ಗೆ ನೋಡಿದರಾ ಅದೇ ಮಾಡಿದೀರಾ. ಅಂದ್ರೆ ಅದು ಯಾವ ರೀತಿ. ಗಿಡಗಳು ಯಾವ ರೀತಿ ಬೆಳತಾವ ಅಂತೇಳಿ.
ಹಾ ನೋಡಿದಿ. ಚೆನ್ನಾಗ್ ನೋಡು.
ಯಾವ ರೀತಿ ಪಫಸ್ಟ್ ಏನು ಗಿಡಗಳನ್ನ ಏನು ಮಾಡ್ತೀರಾ. ನೀರ್ ಹಾಕ್ತರ ನ ತೆಗ್ಗ ತೋ ನೆಡ. ಏ್ ಇತಾ.
ಬಸಿಗೆ ತೆಗ್ತೋಡಿ. ಗಿಡ ನಡಸ್ತಿವಿ ನಾಸಿ ಗೊಬ್ಬರ ಆಕ್ತಿವಿ ಫಸ್ಟಿಗೆ.
ಈಗ ಯಾವ ಗಿಡಗಳು ನಡ್ಸಿದ್ರಿ ನೀವು.
ನವ.
ಹಾ.
ನಾವ. ಬ. ಅಚ್ಚಿಗೆ ಒಂದು ಆಲದ ಮರ. ಬಾದಾಮ ಗಿಡ.
ಬಾದೆಮ ಗಿಡಾ.
ಒಂದು ಹೂವಿನ ಗಿಡ.
ಹುವಿನ.
ಹ್ಮ್. ಹ್ಮ್. ಮತ್ತೆ ತೆಂಗಿನ ಗಿಡ.
ತೆಂಗಿನ ಗಿಡ ನಡಸಿದೀರಾ
ಹ್ಮ್
ಹ್ಮ್ ಫಸ್ಟ್ ನೆಟ್ಟು ಏನ್ ಮಾಡಿದ
ಅಷ್ಟು ನ ಎಷ್ಟು ಗೊಬ್ಬರ ಹಾಕಿ ಹಾಕ್ಕಿದ್ವಿ
ಹ್ಮ್ ಗೊಬ್ಬರಾ
ಹ್ಮ ಆಮೇಲೆ ನೀರ್ ಹಾಕಿದೆ
ನೀರ್ ಹಾಕಿದೀರಾ
ಹ್ಮ್ ಹ್ಮ್ ಸಲ ಮಾಡಂದ
ಹೌದಾ ಇದು ಬಾದಾಮಿ ಆಗಿದವ ಬಾದಾಮಿ ಗಿಡಕ್ಕೆ
ಹಾ ಇಲ್ಲ ಇವಾಗ ಸೀಜನ್ ಇಲ್ಲಲ್ಲ
ಸೀಸನ್ ಇಲ್ವಾ
ಹ್ಮ್
ಸೀಸನ್ ಕ ಆಗ್ತದಾನ
ಹಾ
ಹ ಬಾದಮಿ ಸೀಸನ್ ಕ ಆಗ್ತವೆ ನನ್ನದು
ಹ ಈ ಸೀಸನ್ ಇರ್ಲಿಕ್ಕ ಆಗ್ತವ ಆದ್ರೆನ ಚಿಕ್ಕದಾವ ಗಿಡ
ಸಿಕ್ಕಿದ್ರೆ ನ ಎಸ್ ತಿಂಗಗಳು ಬೇಕಕ್ ಬಾದ ಮೇ ಬೇಕಾದ್ರೆ
ಏ ಇನ್ನೊಂದು ತಿಂಳಾದ್ರೆ ಆಗುತ್ತೆ
ಏನಂತ್ರ ಆತ
ಹ್ಮ್ ಸ್ವಲ್ಪ ದೊಡ್ಡವಾಗುವ ಇನ್ನೊಂದ ತಿಂಗದಲ್ಲಿ ಆಗುತ್ತ ಹಾ ಸಿಗರ್ತೈತೆ
ಹ್ಮ್ ಹ್ಮ್ ಏನು ಗೊಬ್ಬ ಗೊಬ್ರ ಯಾವ ರೀತಿ ಇದು ತಿಪ್ಪೆಗೊಬರ ಕೊಟ್ಟಿರದ ಏನು ಏನ್. ಪಿ. ಕೆ ಕೊಟ್ಟಿರದ ಹೌದಾ ತಿಪ್ಪಗೊಬ್ರ ಕೊಟ್ರಿ ಚೆನ್ನಾಗ್ ಬರ್ತಾವ ಅಂತ
ನ ಗಬರೋ ನ ಪಡೋ
ಅವದ
ಹ್ಮ್
ಹ ಮತ್ತೆ ಇದು ತೆಂಗಿನಕಾಯಿ ಆಗಿದಾವ ತೆಂಗಿನಕಾಯೆ
ಹಾ ಟೆಂಗಿನ ಕಾಯಿ ಆಗವೆ.
ಆಗಿದಾವ ನಿಮ್ದು ತೆಂಗಿನಕಾಯಿ.
ಹ್ಮ ಆಗಿದ್ದಾವೆ.
ಒಂದು ಗಿಡಕ್ಕೆ ಎಸ್ ಗೋನ್ಸಲ್ ಬಿಟ್ಟಿದ್ದವೇ.
ಏ ಒಂದ್ ಗಿಡಕ್ಕೆ ಒಂದು ಐದಾರು ಗೊಂಚಲು ಇದಾವೆ.
ಒಂದೈದಾರು ಗೊಂಚಲ. ಹ್ಮ್ ಕುಡಿದೀರಾ ಎಳ್ಳು ನೀರ್. ಒಂದ್
ಹ್ಮ ಇವಾಗ ಜಸ್ಟ್ ಕುಡದೀವಿ ಹ್ಮ್ ಹ್ಮ್ ರೇಸ್. ಹೇಗಿದಾವೆ.
ಹೌದಾ.
ಹ್ಮ್.
ನಾ. ನಮಗೆ ನಾವು. ಚಿಕ್ಕಣ್ಣು. ಪೇರಣ್ಣು ಬೆಳೆದಿದ್ವಿ.
ಹ್ಮ್.
ಚಿಕಣ್ಣು ಪೆರಣ್ಣು ಕೂಡ ಈಗ ಚಿಕ್ಕಣ್ಣ ಆಗಿದ್ದೇವೆ. ಪರಣ್ಣುನೂ ಹಾಗಿದ್ದೇವೆ ಚಿಕ್ಕಣ್ಣು ಇನ್ನಾ ಹಣ್ಣಾಗಿ. ಇಲ್ಲ ಕಗ್ಗಿದಾವೆ.
ಹ್ಮ್.
ಹೌದಾ. ಚಿಕಣ್ಣ ಅವು ಎಷ್ಟ್ ತಿಂಗಳ ಬರುತ್ತೆ.
ಚಿಕಣ್ಣು ಬಿತ್ತಿ ಗಿಡ ಬಿತ್ತಿ ಒಂದ್ ವರ್ಷ ಆದ ನಂತರ ಸಣ್ಣಾಗಿ ಪಲಾವಡಯಕ್ಕೆ ಪ್ರಾರಂಭವಾಗ್ತದೆ. ಹೂವು ಬಿಡ್ತೈತಿ ಹೂ ಬುಟ್ಟ ಆದ್ಮೇಲೆ. ಅದಕ್ಕೆ ಒಂದುವರೆ ವರ್ಷ.
ಒಂದುವರೇ ವರ್ಷನಾ.
ಹ್ಮ್.
ಹ್ಮ್ ಹ್ಮ್ ಹಾ.
ಈಗ ಚಿಕಣ್ಣ ಆಗಿದಾವೇ.
ಹ್ಮ್. ಹಲೋ.
ಹಲೋ ಹಾ ಕೇಳತೈತಿ ನಿಮಂಬಲ್ಲಿ ಚಿಕಣ್ಣು ಚೆನ್ನಾಗಿರ್ತಾವ.
ನಂಬಲ್ಲಿ ಅಷ್ಟ್ ಅಷ್ಟ್ಟೊಂದಿಲ್ಲ.
ಅಷ್ಟೊಂದ್ ಚೆನ್ನಾಗಿರಲ್ಲವ.
ಹಾ.
ಚೆನ್ನಾಗಿರಲ್ವಾ. ನಮ್ ಕಡೆ ಎಲ್ಲಾ ಚೆನ್ನಾಗಿರ್ತ ಈ ಕಡೆ ಬಂದ ಅಂದ್ರೆ ಒಂದ್ಸತಿ ತಗೊಂಡೋಗಿ ಹಲೋ ಹಲೋ ನಮ್ ಕಡೆ ಬಂದ್ರೆ ಬಂದ್ರ ಬಂದ್ ತಗೊಂಡ ಹೋಗಿ ಚಿಕ್ಕಣ್ಣ
ಹಾ ಒಂದ್ಸಲ ಬರ್ತಿ ತಗೋಳಿ
ಬಹಳ ರುಚಿ ಕರವಾಗಿದ್ದವೆ
ಯಾವಾಗಾದ್ರು ಬಂದ ಬರ್ತೀವಿ
ಹ್ಮ್ ಬನ್ನಿ ಯಾವಾಗಾದ್ರೂ ಬಂದಾಗ ಕಾಲ್ ಮಾಡಿ ನನ್ಗೆ
ಹ್ಮ್
ಕರ್ಕೊಂಡ ಹೋಗಿ ನಮ್ ಜಮೀನಲ್ಲಿ ಯಾವ ರೀತಿ ನಾವು ಬೆಳೆದಿದ್ದೀವಿ ಅನ್ನೋದೆಲ್ಲಾ ತೋರ್ಸಿ ನಿಮ್ ಕರ್ಕೊಂಡ ನಿ ನಿಮಗೆ ಎಷ್ಟ್ ಕೆಜಿ ತಿಂತರ ತಿಂದು ತಗೊಂಡ್ ಹಕತ್ರ
ಹ್ಮ ಹೌದ
ಹ್ಮ ಮಾರ್ಕೆಟ್ ಅಲ್ಲಿ ಎಂಬತ್ ರೂಪಾಯಕ್ ಒಂದ್ ಕೆಜಿ ಮಾಡ್ತೇವೆ ನಾವು ಹ್ಮ್
ಎ
ಕೇರಣರಣಂತ್ರ ಆ
ಯಾವ ಊರು ಅಂದಿರಲ್ಲ
ನಮ್ದು ಇಲ್ಲೇ ಮಂಡೇ
ನೋ ಮಂಡೆ ಬಂದಿದ್ದೀವಿ
ಬಂದಿ ರ ಮತ್ತೆ ಕಾಲ್ ಮಾಡ್ಬೇಕಲ್ಲ
ಹ ಆವಾಗ ನಿತಿರ್ಲಿಲ್ಲ
ಹೌದಾ ಸರಿ ಇನ್ನಾಮಿ ಬಂದಾಗ ಕಾಲ್ ಮಾಡಿ ಹ್ಮ್ ಹ್ಮಞ
ಆಯ್ತು ಹೌದಾ ಇವಾಗ ಏನ್ ಮಾಡ್ತಾ ದ್ದೀರ
ಗೆ ಏನಿಲ್ಲಾ ಸುಮ್ಮನೆ ಕುಂತಿದ್ದೇವೆ ಈಗ
ಹೌದಾ
ಹ್ಮ್
ಹೌದ ಅಷ್ಟೇ ಹಾಕಿದ್ರ ಮತ್ತೆ ಬೇರೆದ್ ಹಾಕಿದ್ರ
ಹ ಬೇರಣ್ಣ ಆಯ್ತಲ್ಲ
ಪೇರಾಣ್ ಪೇರಾಣ ಎಷ್ಟು ತಿಂಗಳು ಬರುತ್ತೆ
ಪೇರಣ್ಣ ಬರ್ತತೆ ಅದೇನು ಒಂದು ವರ್ಷದೊಳಗೆ ಬರ್ತವೆ
ಹೌದಾ ಹೇ ಮನ ಸತ ಹಾ
ಮತ್ತೆ ನೀವು ಎಲ್ಲಾ ಆರಾಮಿದೀರಲ್ಲ
ಹ್ಮ ಆರಾಮ್ ಇದ
ಮನೆಯಲ್ಲಿ
ಮನೇಲಿ ಆರಾಮ್ ಅದವ್ರ ರಿ
ಹೌದಾ. ನಾವು ಆರಾಮಿದೀಪ್ಪಾ. ಬಿಸ್ಲಿ ಆಗಿದೆ ನಿಮ. ಕಡೆ.
ಇವಾಗ ಇ ಎಲ್ಲಿದೆ ಊಟ ಆಯ್ತಾ.
ಹಾ ಆಗಿದೆ ಬಿಸಿಲು ಬಿಸಲ ಇದೆದೆ ನಿಮ್ ಕಡೆ.
ಹ್ಮ್ ಬಿಸಲ ಇತಪ್ಪ ಜಾಸ್ತಿ.
ಪ್ಪರ.
ಮಳೆಗಲ ಬರ್ತೈತಾ.
ಹ್ಮ್ ಮಳೆ ಬರ್ತೈತೆ.
ಹ್ಮ್ ಹ್ಮ್.
ಏನ್ ಮಾಡ್ತರಿ ಕೆಲ್ಸ.
ಕೆಲ್ಸ ನಾವ. ಇವಾಗ ಏನಿಲ್ಲ.
ಹಾ.
ಇವಾಗ ಕಾಲೇಜ್ಗೆ ಹೋಗ್ತವಿ ಕಾಲೇಜ್ಗೆ ಹೋಗ ಸೋಮವಾರ ಲಸಂಗ.
ಕಾಲೇಜ್ ಓದ್ತರಾ.
ಹ್ಮ್.
ಹ್ಮ್ ನೀವೇನ ಕಾಲೇಜ್ ಅವಾಗ ಹ್ಮ್ ಕಾಲೇಜ್ ಬಿಟ್ಟ ನಂತ್ರ ಯಾವ್ದಾರ ಕೆಲ್ಸ ಬೇಕಾದ್ರೆ ಫೋನ್ ಹಚ್ಚಿ ಕೆಲ್ಸ ಇದೆ ನಮ್ಮಂಬಲ್ಲಿ. ಹ್ಮ್ ತಿಂಗಳಿಗೆ. ಹದ್ನೇಳರಿಂದ ಹದ್ನೆೆಂಟ ಸಾವಿರ ಪಗಾರ ಐತಿ.
ಹ್ಮ್ ಹೌದಾ. ಹ್ಮ್ ಹ್ಮ್.
ಎರಡು ಹೊತ್ತು ಊಟ ನೈಟ್ ಹೊತ್ ನೀವ ಮಾಡ್ಕೇಬೇಕುಾಗತೈತಿ ನೊಂದು ಊ.
ಹಾ ಓಕೆ.
ಹ್ಮ್ ಹ್ಮ್.
ಕಾಲೇಜ್ ಸ್ಟೂಡೆಂಟ್ಸ್ ರಜೆ ಕೊಟ್ಟ್ಮ ಅಂತರ ಹಸ್ತೀವಿ.
ಕಾಲೇಜಾ.
ರಜೆ ಕೊಟ್ಟ. ನಂತರ ಅತಿ ಹ್ಮ್ ಕಾಲಗ್ತಿ. ಹ್ಮ್ ಹ್ಮ.
ಯಾರಾದ್ರೇನ್.
ಹ್ಮ್ ಹ್ಮ್ ಆಯ್ತು. ಹ್ಮ.
ಕಾಲೇಜ್ ಚೆನ್ನಾಗ್ ಓದ್ತ ಇದೀರಲ್ಲ.
ಹ್ಮ ಮತ್ತೇ ಇನ್ನ ಹೋಗಿಲ್ಲ. ಸೋಮಾರಷ್ಟಿಂದ ಹೋಗ್ಬೇಕು.
ಸಂಬರ್ಲೇಶಿಂದಾ.
ಹ್ಮ್ ಹ್ಮ್ ಮತ್ತೆ ನೀವು
ನಮ್ದೆಲ್ಲಾ ಕಾಲೇಜು ಡಿಗ್ರಿ ಮುಗ್ಧಐತಿ ಕೆಲ್ಸ ಮಾಡ ತ ಇದಿದ್ದೇನ ಹ್ಮ್
ಹೌದ ಕೆಲ್ಸ ಅಲ್ಲಿ ಯಾವಾಗ್ ಮಾಡ್ತೀಯಾ
ಉಸರಜ
ಹ್ಮ್
ಶೋರೂಮ್ ಸರೋಜಾ
ಹ್ಮ ಹ್ಮ ಸೌರಮ ಯ ಸ್ವರಾಜನಾ
ಹಾ ಸ್ವರಾಜ್ಯ
ಹ್ಮ್ ಹೆಂಗ ಒಂದ ಸರೂವರಾಜ
ಸರೊಜಾ ಈಗ ಆರೂವರೆ ಏಳು ಎಂಟ್ರ ತಕ ಬರ್ತತಿ ಆರು ಲಕ್ಷ ಎಂಟ್ ಲಕ್ಷ ಹಾ ನ್ಯಾನ್ತ್ರಿಪಾಯಿ ಹೆಚ್ ಪಿ
ಸೆವೆನ್ ಡವೆಲ್ ಫೋರ್ ಎಷ್ಟು
ಸೆಂಡ್ ವರ್ಪ್ ಎಲ್ಲಾ ಅಷ್ಟೇ ಏಳ್ ಲಕ್ಷ ಆರು ಲಕ್ಷ
ಅಷ್ಟೇನ
ಕಂತಾದ್ರೆ ಹ ಹತ್ತು ಉ ಒಂಬತ್ತು ಬರ್ತೈತೆ
ಹ್ಮ್
ಶ ಏಳ್ ಬರ್ತೈತೆ
ಕ್ಯಾಸ್ ಆದ್ರೆ ಹೇಳಿ ಲೋನ್ ಆದ್ರೆ ಹತ್ ಬರುತ್
ಹಾ
ಹ್ಮ್ ಹ್ಮ್ ಇವಾಗ ಎಲ್ಲಿದ್ರ ಕ್ರಿಕೆಟ್ ಆಡ್ತಿದ್ರ ಏನ್
ಹ್ಮಗೆ ಶ್ಯಾಟ್ ಆಡಿ ಅಲ್ಲ ಹಾಗಾಗಿ ಆಪ್ ಅಂಡ್ ಡೌನ್ ಇತ್ತು ನಮ್ದು ಡ್ಯೂಟಿ ಕ್ರಿಕೆಟ್ ಆಡ ಬಂದಿದೆ ಗ್ರೌಂಡ್ ಕಡೆ
ಹೌದಾ ಎ ಭಾನವಾರ ಭಾನವಾರ ಎಶವರಜನಾ
ಹ ಭಾನುವಾರ ಇದು ಶನಿವಾರನ ಹಾಪ್ ಡೇ
ಹ್ಮ್ ಹ್ಮ್ ಇದ ಹಾಪ ಡೇ ಎನ ಹ್ಮ್ ಹ್ಮ್ ಮತ್ತನ್ ಸಮಾಚಾರ
ಇದು ಏನಿಲ್ಲ ಎಲ್ಲಾ ಆರಾಮಿದ್ರಲ್ಲ
ಹ್ಮ್ ಆರಾಮಿದ ನೀವು
ಹಾ ಆರಾಮ
ಹ ಊಟ್ತಾ ಅಂತ,
ಹ್ಮ್ಲ ಊಟ ಹಾಗೇತಿ ನಿಮ್ದು. -
ನಮ್ಮದು ಆಗೈತೆ. -
ಮತ್ತ ಏನಾದ್ರು ಪ್ರವಾಸಕ್ಕೆ ಓದ್ತಾರೆ ನಿಮ, -
ಕೊಂಡ ಮಾಡಿದೀವಿ. -
ಹೌದಾ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ರಿ ಈಗ ಎಂಜಾಯ್ ಮೂಮೆಂಟ್ ಇದು. ಎಂಜಾಯ್ ಮಾಡೋಂತ ಜೀವ್ನ ಐತೆ- ಈಗ ಕಾಲೇಜಲ್ಲಿ ಆ, - ರು ನಿಮ್ ಸರ್ರ್ಗಳು, ಲಚರ್ಸ್ಗಳು ಕರ್ಕೊಂಡ್ ಹೋಗ್ತಾ ಇದ್ರ ಟ್ರಿಪ್ಗೆ ಹೋಗಿ ಹೀಗೆ.
ಹ್ಮ್,
ಮುಂದೆ ಮತ್ತೆ ಜೀವನದಾಗ ಆಥರ ಸಮಯ ಬರೋದಿಲ್ಲ. ಎಲ್ರ ಸ ಕಲಿಯೋದು ಇ ಲಾಸ್ಟ್ ವರ್ಷ ಮೆ, -
ಹ್ಮ್, ಹ್ಮ್ ಆಯ್ತು. -
ಎಂಜಾಯ್ ಮಾಡಿ ಬರ್ಬೇಕು. -
ಹ್ಮ್, ಹ್ಮ್, ಆರಾಮೇ ಜ ಹ್ಮ್,
ಸರಿತಗೋ ಮತ್ತೆ ನಾನು, - ಯಾವಾಗಾದ್ರ ಕಾಲ್ ಮಾಡತ್ನಿ ಅಂತೆ ನಿನ್ಗೆ., -
ಹ್ಮ, ಓಕೆ, ಓಕೆ ಕ